ಹಾ ಹೇಳ.
ಏನಲ್ವಾ ಈಗ ಊಟ ಮಾಡಿದ್ವಿ ನೀವು..
ನಾವವು ಏನಿಲ್ಲ ಈಗ್ ಊಟ ಮಾಡಿದ್ವಿ ನೋಡ್ರಿ.
ಹಾ ಹಾ.
ಹ್ಮ್ ಮತ್ತತ್ ನೀವ ಹೇಳ್ಬೇಕೇ ನಿಂದೆ ನಾವ ಇವತ್ತು ಈಗ ಬಿಸಿಲು ಸ್ವಲ್ಪಿತ್ತಲ್ರಿ ಇಲ್ಲ ಅದ್ಕ್ಕ ದಾಳಂಬರಿ ಹಣ್ಣ ಹಾಕಿ. ಮೊಸರನ್ನ ಮಾಡಿದ್ವಿ ನೋಡ್ರಿ ನೀವ್ರಿ..
ಹ್ಮ್ ನಾನ ಪಲಾವ್ ಮಾಡಿದ್ದೆ..
ಹ್ಮ್ ಹ್ಮ್ ಹೆಂಗ್ ಮಾಡಿತಿರಿ ಅಂತಲ್ಲ ಅವ
ಪಲಾವ್ ಹೆಂಗ್ ನೋಡದ ಅಂದ್ರೆ ಎಲ್ಲಾ ಕ್ಯಾರೆಟ್ ಬೀನ್ಸ್.. ಬಟಾನಿ ಆಲೂ ಗಡ್ಡಿ.
ಹ್ಮ್
ಎಲ್ಲ ಕಟ್ ಮಾಡ್ಕೊಂಡ್ ಈರುಳ್ಳಿ ಟೊಮ್ಯಾಟೊ
ಹ್ಮ್..
ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ.. ರುಬ್ಬಾಕ ಸಿಮೆಂಟ್ಸನ್ಕಾಯಿ..
ಹಾ..
ಪುದೀನಾ ಕತ್ತಂಬ್ರಿ.
ಹ್ಮ..
ಆಮೇಲೆ ಅಲ್ಲ ಬೆಳ್ಳುಳ್ಳಿ ಆಮೇಲೆ.. ಅದು ಚಕ್ಕಿ ಲವಂಗ ಅದು. ಹಾಕಿ ಸ್ವಲ್ಪ ನೀರ್ ಹಾಕೊಂಡ್ ಪೇಸ್ಟ್ ಮಾಡ್ಕೊಬೇಕು..
ಹ್ಮ್ ಹ್ಮ್ ಹ್ಮ್...
ಮಾಡ್ಕೊಂಡ.. ಒಗ್ಗರಣೆಗೆ ಸ್ವಲ್ಪ ತುಪ್ಪ ಮತ್ತ ಎಣ್ಣೆ ಹಾಕಿ..
ಹ್ಮ್
ಸ್ವಲ್ಪ ಎಲ್ಲ ಗರಂಮಸಾಲ ಮ ಹಾಕ್ಬೇಕ ಜಾಪಾತ್ರಿ ಚಕ್ರಮೊಗ್ಗು
ಹ್ಮ್ ಹ್ಮ್ ಹ್ಮ್
ಲಕ್ಕಿ ಲವಂಗ ಆಮೇಲೆ ಎಲ್ಲ ಹಾಕಿ ಸ್ವಲ್ ಫ್ರೈ ಮಾಡಿ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಫ್ರೈ ಆದ್ಮೇಲೆ ಇದು ನಮ್ಮ್ ಮನ ಕಡೆ ಇದು ಬೆಳೆದೇತ್ ರೀತ್ ಪಲಾವ ಎಲ್ಲಿ ಹಾಕ
ಹ್ಮ್
ಅದು ಅದನ್ನ ಹಾಕ್ಬೇಕು ಅದಕ್ಕೆ ಸ್ಮೆಲ್ ಬರ್ತದೆ ಆ ಆಮೇಲೆ ಅದ ಹಾಕ ಹಾಕಿದ್ಮೇಲೆ ಟೊಮ್ಯಾಟೊ ಹಾಕ್ಬೇಕ
ಹ್ಮ್ ಹ್ಮ ಹ್ಮ್
ಟೊಮೆಟೊ ಹಾಕಿ ಅದು ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ
ಹ್ಮ್
ಅದನ್ನ ಹಾಕ್ಬೇಕು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಆಹ ಇದು ಬೇಯಿಸ್ಕೋಬೇಕದನ್ನ
ಹ್ಮ್ ಹ್ಮ್ ಬೇಯಸ್ಕೋಬೇಕೇನ್ರಿ
ಹ್ಮ್ ಬೇಯಿಸಕೊಂಡ್ ಒಂಚೂರ್ ಬಿರಿಯಾನಿ ಮಸ ಸಲ ಇತ್ತ ಅದನ್ನು ಹಾಕಿದ್ದ ಆಮೇಲೆ ಅಕ್ಕಿ ನೆನ್ಸಿಟ್ಕೊಂಡಿರ್ಬೇಕು ಒಂದು ಗ್ಲಾಸ್ ಹ್ಮ ಒಂದು ಗ್ಲಾಸ್ ಇದೆ
ಹ್ಮ್ ಹ್ಮ್ ಹ್ಮ್
ಹಾಕಿ ಆ ಉಪ್ಪು ಹಾಕಿ ಮ್ಯಾಲ ಸ್ವಲ್ಪ ತುಪ್ಪ ಹಾಕಿ ಮುಚ್ಚಬಿಡೋದ್ ನೋಡ್ರಿ ಮೂರ್ ಸೀಟಿ
ಅಷ್ಟ
ಹ್ಮ ಸಕತಿ ಅದಕ್ಕೆ ಸುರುಬಜ್ಜಿ ಮಾಡ್ಕೊಬೋದು ಇಲ್ಲಾಂದ್ರೆ ತುಪ್ಪ ಹಾಕೊಂಡು ತಿನ್ಬೋದು
ಹ್ಮ್ ಹ್ಮ್ ಹ್ಮ್ ಈಗ ನಾವ್ ಈಗ ಇದು ಬಂತಲ್ರಿ ಮಳಗಾಲ ಇವವು ಪಲಾವದು ಮಾಡಾಕ್ ಅ ಹಿಂಗ ಪುದೀನ ಆಗಿದ್ದೀನಾ ಏನ್ರೀ ಹಿಂದ್ ಬೆಳಿಬೋದ ಏನ್ರೀ ಮನ ಹಿಂದ
ಹಾ ಹಾಕೋಗಬೋುದಲ್ಲ
ಏನೇನ್ ಹಾಕೋಬೋದ್ರಿ
ಪುದೀನ ತಂದಿರ್ತಿರಲ್ಲ ಅದಕ್ ಬೇರ್ ಇತ್ತಂದ್ರ ಪುದನ ಹಚ್ಬಿಡ ಒಂದ ಲೈನ್ ಪುದೀನ ಹಚ್ಚಿ ಆಮೇಲೆ ಕೊತ್ತಂಬರಿಗೆ ಧನಿಯಾಕಾಳು ಧನಿಯಾ ಕಲ್ಲ
ನಾವ್ ಧನಿಯಾಳ ಬರ ಹಾಿದ್ರ ಹತ್
ಹಾ ಹತ್ತದೈತಲ್ಲ ಅದನ್ ಏನ್ ಮಾಡ್ರಿ ಅದನ್ನ ಭೂಮಿ ಎಲ್ಲಾ ಒಂ ಚೂರ್ ಇದನ್ ಮಾಡ್ಕೊಡ್ರಿ ನೀರ್ ಹಾಕಿ ಸ್ವಲ್ಪ ಹಿಂಗ ಲೈನ್ ಲೈನ್ ಮಾಡ್ಕೊಂಡ್ ಹಸಿ ಮಾಡ್ಕೊಂಡ್ ಒಂದೊಂದ್ ಲೈನ್ ಒಂದ್ ಐದು ಲೈನ್ ಪುದೀನಾ ಒಂದ್ ಐದ್ ಲೈನ್ ಕೂತಂಬ್ರಿ ಹ್ಮ್ ಧನಿಯಾ ಕಾಳ ಹಾಕ್ ಕಾಳ ಹಾಕೋತ ಬಂದ್ಬ ಬಿಡ್ರಿ
ಹ್ಮ್ ನಮ್ಮನನ್ ಜಗ ಐತ್ರರ ಬಾಳ ಏನಾರ ಹಚ್ಚನ್ ಅನ್ಕೊಂತೇವಿ ಅದ ಆಗವಲ್ತ್ರಿ ಅದಕ್ಕ ಇವತ್ ಕೇಳಿದ್ರ ಅತಂದ ಫೋನ್ ಹಚ್ಚಿ
ಹಾಕ್ರಿ ಈಗ ಮಳಿಗಾಲಲ್ಲ ಆಮೇಲೆ ಮೆಣ್ಸಿನ್ಕಾಯಿ ಗಿಡ ಹಾಕ ಬಂಬ ನಿಯಾ ಹ ಹ ಹೌದು ಬದನೇಕಾಯ ಅ ಇ ಅದ್ರಾಗ ಅಂಗಡಿ ಐತ್ ನೋಡ್ರಿ ಎ ಪಿ ಎಮ್ ಸ ನಾಗ
ಹ್ಮ್ ಹ್ಮ್ ಹ್ಮ್
ತಾವು ಟೊಮ್ಯಾಟೊದು ಬದನೇಕಾಯ್ದ ಎಲ್ಲಾ ಬೀಜ ಸಿಗ್ತಾವ ಅವ್ರ ಕಾಳ ಇರ್ತಾವಲ್ರರಿ ಮನ್ಯಾಗ ಸಾರಿಗೆ ತಂದಿರ್ತ ೇವಲ್ಲ ಅವನು ಹಾಕೋಬಹ್ ನೋಡ್ರಿ ಅವ್ರ ಬಳ್ಳಿ ಬೆಳೀತತಿ
ಅದ ಬಾಳ ಬೆಳತತಿತ್ ಬಿಡ್ರಿ ಪಾ ಅದ್ ನೀ ಬಡಿ ಕಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಂಡ್ ಹೆಂಗರ್ಬಬೇಕಲ್ಲಾ
ಬೆಳಿ ಬಕ್ತೈತಿ ಮತ್ ಅದ್ ಸಾರ ಅದ್ ಚಲೋ ಆಕತ್ತಲ್ರಿ ಇದಾವ ಅರವತ್ತು ಮತ್ತು ಎಂಬತ್ತು ರೂಪಾಯಿ ಕೆ ಜಿ ಬರ್ತಾವ ಸೀಸನ್ ಬಂದಾಗುವ ಈಗ ನಾವ ಬೆಳ್ಕೊ ಬಿಟ್ಟವೆಂದ್ರ ಚಲು
ಹ್ಮ್ ಹೌದ್ರಿ
ಹ್ಮ್ ಎಲಿ ಬಳ್ಳಿ ಎಲಿ ಬಳ್ಳಿ ಹಚ್ಚ್ರಿ ಈಗ್ ಬರ್ತೇತ್ರಿ ಅ ಅದು ಮುಂದೆ ಈಗ ಎಲಿ ಬಳ್ಳಿ ಹಚ್ಚ್ರಿ ಹಾ ಎಲಿ ಬಳ್ಳಿಗೂ ಚೊಲೋ ಹತ್ತೈತಿ ಈಗ ಮಳೆಗಾಲಕ್ಕ ನಮ್ಮ್ ಮನೆ ಕಡೆ ಇದು ನೋಡ್ರಿ ಪುದೀನದ ಇದು ಏನೂ ಪಲಾವಿ ಹಾಕೋುದು ಆಹ್ ಇದು ಎಲ್ಲಿ
ಹಾ ರೀ
ಅದನ್ನ ತಗೊಂಡ ಹೋಗಿ ಹಚ್ಚರಿಬೇಕಾರ ಅದು ಜಾಸ್ತಿ ಬೆಳಿತೈತಿ ಪಲಾವ್ಗೆ ಆಮೇಲೆ ಅಕ್ಕಿಡ ಬ್ಬಿ ಒಳಗ್ ಹಾಕಿಟ್್ರರುನು
ಅಂದ್ರ ಈಗ ಹಸೀದ ಹಾಕಿಟ್ರ ನಡಿತೇತ್ರಿ
ಹಸಿ ತರ ಹಾಕ್ರಿ ಇಲ್ಲ ಹಂಗ ಒಣಗಸಿ ಹಾಕಿದ್ರರು ಬರ್ತೈತ್ರಿ ಅದೇನ
ಈಗ ಇವು ಮಾರ್ಕೆಟ್ನಾಗ ಸಿಗ್ತಾವಲ್ ಪಲಾವ್ ಎಲೆ ಅಂತ ಹೇಳಿ ಬೇ ಲವ್ಸ್ ಅಂತ ಹೇಳಿ ಅಲ್ರರಿ ಅವಾವ ಯಾವ್ರಿ ಮತ್ತ
ನಾವು ಹಂಗ ಪ ಬೇ ಲೀಫ್ ಅಂತಾರೆ ಅದೇನು ವಾಸನೆ ಬರೋದಿಿಲ್ಲರರಿ ಅದು
ಹೌದ್ರಿ ಅದ್ ಬರೇ ಮಸಾಲೆ ಮನ್ಯಾಗ ಇರ್ತೇತಿ ಅಂತಲ್ಲರೀಏನ್
ಹ್ಮ್ ಹ್ಮ್ ಹ್ಮ್ ಇದ ಏನ್ ಮಾಡ್ರಿ ಆ ನಮ್ಮ್ ಮನ ಕಡೆ ಐತಿ ಬೇಯರ್ ಬೆಟ್ಟಾವ ಅವು ಅವನ್ನ ತಗೊಂಡ್ ಹೋಗ್ರಿ ತಗೊಂಡ್ ಹೋಗಿ ಹಚ್ಚ್ರಿ ಅದು ಒಂದ್ ಹಚ್ಚಿದ್ರ ಸಾಕ ಹಂಗ ಹಬ್ಕೊತ ಹೋಕತದ
ಹೌದೇನ್ರೀ
ನಗ ಮೂವತ್ತು ರೂಪಾಯಿ ರೀ ನಾಕ್ ಎಲಿಗೆ ಅದ ಹ್ಮ್ ಅದ ನೀ ಹ್ಮ ಹಚ್ ರೀ ಅದ ಏನ್ ಮಾಡ್ರಿಲ್ಲಾ ಹಚ್ಚಿ ಸ್ವಲ್ಪ ಅವಾಗವಾಗ ವಾರಕ್ಕ ಎಂಟು ದಿವ್ಸಕ್ಕೆ ಸೆಗಣಿ ಗೊಬ್ಬರ ಆಮೇಲೆ ಗಿಡಕ ಹಾಕ ಗೊಬ್ಬರ ಸಿಕ್ತೈತ್ ನೋಡ್ರಿ
ಅಂಗಡಿಯಾಗ ಸಿಗ್ತತಿನ್ರರಿ ಅದು
ಅದನ್ನ ಹಾಕೋತ ಬರ್ರಿ ಬೇರ್ ಬಿಟ್ಟ ಚಲೋ ಬೆಳೀತಾ ಗಿಡಾ ಆಂಧ್ರ ಅದು ಪಲಾವ ಎಲಿ ಪಲಾವಿ ಹಾಕ್ ಹಾಕಿದ್ರಿ ಅಂದ್ರೆ ಬಾಸುಮತಿ ರೈಸ್ ದ ಅಡುಗೆ ಮಾಡೇವಂತ ಟೇ ವಾಸನೆ ಬರ್ತೈತ್ರಿ ಅದ
ಹೌದೇನ್ರರಿ ನಾವೇನದ್ ಯಾವಾಗ ಯೂಸ ಮಾಡಿಲ್ ನೋಡ್ರಿ
ಚಲೋ ಆಯ್ತ್ ನೋಡ್ರಿ ನಮ್ಮ್ ಮನ ಕಡೆ ಬಂದಾಗ ವಯರಿ ಅದನ್ನ ಕೊಡ್ತೇನಿ ನೋಡ್ರಿ ಅದನ್ನ ಹಾಕಿ
ಅಂದ್ರೆ ಸುಮ್ನೆ ಒಂದ ಸ್ವಲ್ಪ ತಗದು
ಹ್ಮ್ ಹ್ಮ್ ಹಾ ಒಂದ ಎಲೆ ಕಟ್ ಮಾಡಿ ಹಾಕ್ಬ ಬಿಡದ್ರೆ ಗಮ್ಮ ಅಂತ ವಾಸನೆ ಬರ್ತೈತಿ
ಹ್ಮ್ ಹ್ಮ್ ಹ್ಮ್
ಕಿಡಬ್ಬ್ಯಾಗು ಹಾಕ್ಬೋದ್ರಿ ಅದನ್ನ ಅಕ್ಕಿ ಎಲ್ಲಾ ಬಾಸುಮತಿ ರೈಸ್ ಗತ್ಲೆ ವಾಸನೆ ಬರ್ತವು ಆಮೇಲೆ ಅರ್ಶನಿಲಿ ಅಂತ ಬರ್ತೈತ್ರಿ ಅರಿಶಿನ ಎಲಿ ಅಂತಂದ ಅದು ನಮ್ಮ ಇಲ್ಲೇ ಐತ್ರಿ ನಮ್ಮನೆ ಈ ಕಡೆ ಅದ
ಹ್ಮ್ ಹಾ
ಅದನ್ನು ಹಚ್ಚ್ರಿ ಅದು ಇದು ಅಕ್ಕಿ ಹುಗ್ಗಿ ಮಾಡ್ತೇವ್ ನೋಡ್ರಿ ಮಾಡ್ತೀರ ನಿ ಇಲ್ರರಿ ನೀವ್ ಅಕ್ಕಿ ಹುಗ್ಗಿ
ಇಲ್ರರಿ ಅಕ್ಕಿಹುಗಿ ಹೆಂಗ್ರರಿ ಅದ ಏನದ
ಅಕ್ಕಿ ಹೋಗಿ ಅಂದ್ರೀ ಕುಸುಬಿ ಇರ್ತಾವ್ ನೋಡರೇನಾ ಬಿಳಿವ ಕುಸುಬಿ
ಹಾ ಹಾ ಹಾ ಹೌದಲ್ಲ ರಿ ಒಂದ ಅಂಗಡಿಯಾಗ ನೋಡಿದ್ ನಾನು
ಹ ಕುಸುಬೀನ ಮಸ್ತ್ ಆಕೇತ್ರಿ ಅದು
ಹಾ ಹಾ ಹಾ ರೀ
ಅದ ಕುಸ್ಬಿ ಸ್ವಲ್ಪ ಇದನ್ನ ಮಿಕ್ಸರ್ನ ಗ್ರೈಂಡ್ ಮಾಡ್ಕೊ ಕೊಂಡ ನೀರ್ ಹಾಕಿ ಹಾಕಿ ರುಬ್ಕೊಂಡ ಹ ತಕ್ಕೋಬೇಕ್ರೀ ಅದನ್ನ
ಹಾ ರೀ
ಕುಸ್ಬಿ ಹಾಲ್ ತಕೊಂಡು ಅದನ್ನ ಸೋಸ ಕೋಬೇಕ್ರೀ ಎಷ್ಟ್ ಸಲ ನಮಗ ಅದು ಹಾಲ್ ಬರ್ತೇತಿ ಅಷ್ಟ್ ಸಲ ನೀರ್ ಹಾಕಿ ಹಾಕೊಂಡ್ ಹಾಕೊಂಡ್ ತಕ್ಕೋಬೇಕ್ರಿ ಅದನ್ನ ಹಾಲ್ ನಾವು ಒಂದ್ ಸಣ್ಣ ನೀವು ನೀವು ಇಬ್ಬರ ಇದಿರಿ ಅಂದ್ರ ಒಂದ್ ಸಣ್ಣ ಗ್ಲಾಸ್ ಇಲ್ಲೆ ತಕ್ಕೋಬೇಕ ಅದನ್ನ ತಕೊಂಡ ಒಂದ ಸಣ್ಣ ಗ್ಲಾಸಲೆ ಇದ ಒಂದು ಪಾವ ಕಿಲೋ ಮಾಡಕ ತಿ ಅಂದ್ರ ಪಾವಕಿಲೋದ ಅರ್ದಾದ್ದ ಹಾಲ ತಕೋಬೇಕ್ರೀ
ಅದ್ರರಿಂತ್ರ ರೀ
ಪಾವು ಕಿಲೋ ಅಕ್ಕಿ ನೀವು ರೇಷನ್ ಅಕ್ಕಿ ಇರ್ತಾವಲ್ರರಿ
ಹಾ ರೀ ಹಾ ರೀ
ರೇಷನ್ ಅಕ್ಕಿಗೆ ಸ್ವಚ್ಚಾಗಿ ತೊಳೋದಅವನ್ನ ರೇಷನ್ ಅಕ್ಕಿ ಒಂದ್ ಎರಡು ಮೂರು
ನಾರ್ಮಲ್ ಅಕ್ಕಿ ಹಾಕಕ್ ಬರಲ್ಲ ಏನ್ರಿ
ಅದು ಇದ ಹಾಕ್ಬೇಕ್ರಿ ರೇಶೆನ ಅಕ್ಕಿನೆ ಮೆತ್ತಗ್ ಹಾಕತರಿ ಅದು ಮೊಸರನದ್ ಗತ್ಲೆ ರೇಶನ ಅಕ್ಕಿ ಈಗ ಸ್ವಚ್ಛ ಬರೋದಿಲ್ಲ ನೋಡ್ರಿ ಅವ
ಹೌದೌದ್ ಹೌದ್ರಿ
ಸ್ವಚ್ಚಾಗಿ ಅವನ್ ಎರಡ್ ಮೂರ್ ಸಲ ತೊಳೆದ ನೀರ್ ಉಪ್ಪು ಹಾಕಿ ನೀರ್ ಜಾಸ್ತಿ ಹಾಕ್ಬೇಕ್ರಿ
ಹ್ಮ್ ಹ್ಮ್ ಹ್ಮ್
ಹಾಕಿ ಒಂದ್ ಐದಾರು ಸರ ಹಾ ಬೆ ಹಾ ಬೆ ಬೇಯಿಸಬೇಕ್ರಿ ಬಿಸಿಬಳೆ ಭಾತಿಗೆಲ್ಲ ಬೇಯಿಸಕೋತೇವಲ್ಲಾ ಹಂಗ್ ಬೇಯಿಸಿ ಅದನ್ನ ಆದ್ಮೇಲೆ ಆಫ್ ಮಾಡಿ ಅದ ಸೀಟಿ ತಣ್ಣಗ ಆದ್ಮೇಲೆ ಫುಲ್ ಮೆತ್ತಗ ಮಗುಚ್ಕೊ ಬಿಡ್ಬೇಕ್ರಿ ಅದನ್ನ
ಹಾ ಹಾ ಹಾ ರಿ
ಅದನ್ನು ಮುಗಚಕೊಂಡು ಇದು ಹಾಲು ತೆಗ್ದಿರ್ತೇವೆ ನೋಡಿರಿ
ಹೌದೌದ್ರಿ
ಅದು ಒಂದ್ ವೇಳೆ ಮೆತ್ತಕ್ ಆಗಿಲ್ಲ ಅಂದ್ರೆ ಒಂದಂಚೂರು ಬಿಸ ನೀರ್ ಕಾಯಿಸಿ ಹಾಕೋಬೇಕ್ರಿ ಅನ್ನ
ಹಾ ಹಾ ಹಾ ರೀ
ಆಮೇಲೆ ಅದ ನೀವ್ ಮಾಡೋವಾಗ ಮೆತ್ತಗಾಗಿತ್ತಂದ್ರ ನಡಿತತಿ ಆಗಿಲ್ಲ ಅಂದ್ರ ಬಿಸ ನೀರ್ ಕಾಯಿಸಿ ಹಾಕೋಬೇಕ್ರೆ ಹಾಕೊಂಡ ಹಾಲ್ ತಗ್ದಿರ್ತಿರಲ್ಲ ಕೋಸುಬಿ ಹಾಲ್ ಅದನ್ನ ಹಾಕ ಹಾಕಿ ಸಣ್ಣಗ್ ಕುದಾಕಿ ಇಡ್ಬೇಕ್ರಿ ಅದನ್ನ
ಶಬರ್ ತ
ಇಲ್ರಿ ಇಲ್ರಿ ಇಲ್ರಿ ಉಪ್ಪುಪ್ಪ ಚಲೋ ಇರ್ತೈತಿ ಉಪ್ಪು ನಿಮ್ಮ ಟೇಸ್ಟ್ ಅದಕ್ಕ ನಾವು ಬದನ ಕಾಯಿ ಪಲ್ಯ ಮಾಡ್ತೇವ್ರೀ ಹಪ್ಳ ಶ್ಯಾಂಡಗಿ
ಅಂದ್ರೆ ಈಗ ಬದನಿಕಾಯಿಪಲ್ಯಾ ನಾವ್ ಮನ್ಯಾಗ ಮಾಡ್ತೀವಲ್ಲಾ ಅಂಗಾರ
ಹಾ ಅದ ರೀ ಅದ ಅದ ಬದ್ನಿಕಾಯ ಪಲ್ಯನ ಹಾ ಅದ ರೀ ಆ ಬದನೇಕಾಯಿ ಪಲ್ಯ ಮಾಡಿ ಅವ ಮಾಡ್ಕೋಬೇಕು ಬಹಳ ಮಸ್ತ್ ಆಕೈತ್ರಿ ಅದ್ ಅಕ್ಕಿ ಹುಗ್ಗಿ ತುಪ್ಪ ಪ್ಪಾ ಬದನಿ ಕಾಯಪಲ್ಲೆ ಆಮೇಲೆ ಬಳಕದಕಾಯಿ ಬರ್ತವ್ ನೋಡ್ರಿ ಮಜ್ಜಿಗೆ ಮೆಣಸಿನಕಾಯಿ ಮಾಡತಾರಲ್ಲ
ಹೌದಹೇಳರಿ ಅವು ಮೆಣಸಿನಕಾಯಿ ತಂದು ಮಜ್ಜಿಗ್ಯಾಕ ಹಾಕಿ ಹೀಗೆ ಪುಡಿ ತುಂಬಕಾನಲ್ರಿ ಅದ್ರಾಗ
ಜೀರಿಗಿ ಉಪ್ಪು ಮೆಂತೆ ಪುಡಿ ತುಂಬತಾರ ರೀ ಅದಕ್ಕೆ
ಅ ತುಂಬ ಹೊರಗ ಬಂದ್ಬಿಡ್ತಾವ್ ಬಿಡ್ರಿ ಅವು ತುಂಬಿದ್ಮೇಲೆ
ಅದಕ್ಕ ಈ ಹೆಂಗ ಮಾಡ್ತಾರಂದ್ರ ಮಜ್ಜಗಿ ಏನ ಹಾಕ ಬಿಡ್ತಾರೀ ಅದನ್ ಕಲಿಸಿ ಬಿಡ್ತ ಪುಡಿ ಅಷ್ಟು ಹಾ ನೆನ ಹಾಕಿ ಆ ಆಮೇಲೆ ಮರುದಿವಸ ಮತ್ತೆ ಬಿಸ್ಲಿಗೆ ಹಾಕೋದು ಮತ್ತ ಅಂದ ಮಜ್ಜಿಗೆ ಹಾಕೋದು ಹಿಂಗ ಮಾಡೋದ್ರಿ ಅದನ್ನ ಬಿಸಿಲ್ ಇರ್ಬೇಕಕ್ ನೋಡ್ರಿ ಅದಕ್ಕೆ ಚಂದಗೆ ಹೌದು ಒಣಗದಿಲ್ಲ ಇಲ್ಲ ಅಂದ್ರೆ ಕೆಟ್ಟಬಿಡ್ತಾವ್ರಿ ಅವು
ಹೌದಏನ್ರಿ
ಅವು ಚಂದ್ ಒಣಗ್ಲಲ್ದ್ರೆ ಕೆಟ್ಟ ಬಿಡ್ತಾವ್ರೀವು
ಈಗಏನ್ರೀ ಎಲ್ಲ ಬಂದಬಿಟ್ಟ ಅವ್ರಿ ಅಂಗಡಿಯಾಗು ಬಂದಾವ್ರಿ ಅವು ಬಳಕದ ಮೆಣಸಿಕಾಯಿ
ಹೌದ ಹೌದು ಅವಕ್ ಇಬ್ಬ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಪಾಕೆಟ್ ರಿ ಒಂದ್ ಹತ್ತು
ಹೌದ್ರಿ ಆಮೇಲೆ ಅವ ಮನ್ಯಾಗ ಮಾಡ್ಕೊಂಡ್ ನಂಗ ಟೇಸ್ಟ್ ಇರಲ್ ಬಿಡ್ರಿ ಎಲ್ಲ ಪ್ರಿಸರ್ವೇಟಿವ್ಸ್ ಏನೇ ಹಿ ಎಲ್ಲಾ ಮಾಡಿಟ್ಟಿರ್ತಾರಿ ಅವನ್ ಬಾ ದಿನ ಬರ್ಬಂತಂದ ಯಾವೋಗ್ ಮನ್ಯಾಗ ಮಾಡ್ಕೊಂಡಂದ್ ಬರಲ್ರಿ ರ ಅವಿನ ಒಂದ್ ದೊಡ್ ಪ್ರಮಾಣದಾಗ್ ಮಾಡ್ಸಿರ್ತಾವ ರೀ ಹಂಗ ಪ್ಯಾಕ್ ಮಾಡಿ ಇಟ್ಟಿರ್ತಾರ ಅವನ್ನ ಅವನ್ನೊಮ್ಮೆ ಮಾಡ್ಬೇಕಕ್ ನೋಡ್ರಿ ಬೆಳ್ಗದಕಾಯಿ ಹಾ ರೀ
ಈಗ ನೀವು ಅದ್ ಹಿಂದ್ ಗಿಡ ಹಚ್ಬೇಕಂತ ಮಾಡಿರೇನು ಮನಿ
ಹಾ ಗಡ ಹಚ್ಪುಕ್ಂತತ್ ಮಾಡ್ಯವ್ ನೋಡ್ರಿ ನೀವು ಹಚ್ಕೋರಿ ನಿಮ್ಗೂ ಅಷ್ಟ್ ಜಾಗ ಅದಾವಲ್ರರಿ ಅಲ್ಲಿ
ಆಯ್ತ್ರಿ ನಮ ಇದ್ರಾಗ ಬೆಳದೇನ್ ನಾನ ಇದು ಪುದೀನಾ ಕೊತಂಬ್ರಿ
ಬೆಳತಿರಿ ಏನ್ರರಿ ಹ್ಮ್ ಹ್ಮ್ ಹ್ಮ್ ಅವ್ ಬೀಜ ಎಲ್ ತಂದಿದ್ರಿ ನೀವ ಅವ ಮನ್ಯಾಗೇನು ಹಾಕಿದ್ರಿ ಏನ್ರರಿ
ನಗನ್ವ ಹಾಕಿನಿ ಚಲೋ ಬೆಳಿತಾವ್ರಿ
ಅಲ್ಲೆಲ್ಲ ಅಂಗಡಿ ಹೋದ್ರು ಸಿಕ್ತಾವನ್ರಿ ಅಂಗ್ರ ಇದ್ರಾಗ ಹೈಬ್ರಿಡ್ ಅಂತ ಕೊಟ್ಟಟ್ ಬಿಡ್ತಾರ ನ್ೀ ಅವ್ರ ಮತ್ತ ತ್ತ
ಏ ಇಲ್ರಿ ಕೊಡ್ತಾರ ಹಂಗೇನಿಲ್ಲ
ಜವಾ ರೀ ಹ್ಮ್ ಹ್ಮ್ ನೀವು ಹೋಗಿದ್ರಿ ಏನ್ ಬಿಜಾಪುರಕ್ಕೆ ಇದಂತ ತತ್ತೊಂಬರಕ್ಕ ಆ ಮಣಕ್
ಇಲ್ರಿ
ಹ್ಮ್ ಹ್ಮ್ ನಮ್ಮ ಮನ ಕಡೆ ಒಬ್ಬ್ರ ಅಂಟಿ ಹೋಗಿದ್ರಿ ಅವ್ರ ತಂದ ಕೊಟ್ಟಿದ್ರೀಮಗೂ ಓ ಮಯ್ಯೂ್ರೀ ತ್್ಪ್ಪ ಅಡ್ಕಿ ಕಾಳ್ರಿ ಜವಾರ ಹ್ಮ್ ಚಲೋ ಇರ್ತ ಹೌದ್ರಿ ಚಲೋ ಸಿಕ್ತಾವ್ರಿ ಅಲ್ ಮಡಕೆ ಕಾಳು ಹೆಸರು ಕಾಳು ಎಲ್ಲಾ ಜವಾರಿ ಸಿಕ್ತ
ಎಲ್ಲ ಹೌದು ಎಲ್ಲಾ ಜವಾರಿ ಸಿಕ್ತವು ಆಮೇಲೆ ಶೇಂಗಾ ಸತ್ತ ಹುರಿದಿದ್ ಸಿಕ್ತಾವ ಅಂತ್ರಿ ಅಲ್ಲಿ
ಹೌದೇ
ಹ್ಮ್ ಶೇಂಗ ಹ್ಮ್ ಶೇಂಗಾ ಸತ್ಯ ಕ ಹುರ್ ್ವ ಸಿಕ್ತಾವಂತ್ರಿ ಹಂಗ ಡೈರೆಕ್ಟ್ ಮಾಡ್ಕೊಳೋದು
ಅಂದ್ರ ನಾವುುರಿಯಂಗಿಲ್ಲ ತಿಿನಾಕು ಬರ್ತಾವ್ ಬಿಟ್ಟ ೀ ಇದನ್ ಹೂ ಏನಕ್ಕಏನ್ ಉೂಪ್ಪ ಹಚ್ಚಿರ್ತಾರ ಏನ್ ಹಚ್ಚಿರ್ತಾರೀ
ಬರ್ತರ ಅವರು
ಚಲೋ ಹೋಗ್ ಬಿಡ್ರಿ ಹವುಷ ಹಂಗಾನನು ಅಲ್ಲಿ ಬಾಳ ದೊಡ್ ದೊಡ್ ಬಿರ್ತಾವ್ರೀ ಅವು
ಹೌದು ಬಳ್ಳಿ ಶೇಂಗಾರ ಹ ಅಲೆ
ಅವನ್ ಡೈರೆಕ್ಟ್ ನಾವ್ ಅಡ್ಗಗೂ ಯೂಸ್ ಮಾಡ್ಕೊಬೋದು್ ನೋಡ್ರಿ ಅಲ್ಲಾ
ಹ್ನ್ ರೀ ಜೋಳ ಆ ಓದಿ ಅಲ್ಲಿಂದಾನೇ ತರಿಸಸ್ತಾರ್ರಿ ಅವರು
ಹೌ ಹ್ಮ್ ಹ್ಮ್ ಹ್ಮ್ ನಮ್ಮನ ಕಡೆ ಎಂಟಿನು ತರಿಸ್ತಾರ್ರಿ ಹ್ಮ್ ತರಸಿ ಅವರು ಇಲ್ಲ